ಬ್ರಾಸ್ಲಿಂಗ ಹ ಹೇಳು. ಆ ಒಂದೇ ಕಡೆ ತೇರು ಬಂದ ಸ್ಪಾಮಿ. ಸಾವುರೂಪಾಯಿ ಸಾವಿರದ ನೂರ ಎಂಬತ್ತನೇ ಬಂದವ
ಇದೇ ದಾ. ಇದೇ ಐದ್ ಕಾಲು ನಿಂತಿದೆ.
ಐದಕ್ ಹೋಗಿ ಇಪ್ಪತ್ತಕ್ ಮಾಡಿದೆ ಸಾವಿರದ ತೊಂಬತ್ತು ಓಧೋಮು. ಹತ್ ಇಪ್ಪತ್ತಲ್ಲ ಐದು ಮೂವತ್ತ ಆರ್ನೂರ.
ಲೇ ಕೂತಣ
ದಾಲು
ಲಲ್ಲೆ ನನ್ ಕಾಲು ನೋಯಿತವೇ. ಹಿಂದಿನ ಕಾಲ ಇದಾಗಲ್ಲೆ ಮತ್ತ್ ಕಳೆ ಬಂದವ
ಹ
ಎದ್ದು ನೊಳಗೇನು ಏನು ಆಯ ಹನ್ನೊಂದು ಮಾಡಿದ್ದೆಲ್ಲ ಓಯ್. ನೀ ಯಾರದನಾ ಮಾಡು ಸುಮ್ಮ್ ಇಡುಕಂಡನ ಆತು. ಈ ಗಾಯು ಮುಗಣ ಇಕ್ಕದ್ನಿ
ಒಬ್ಬ ಮಗ ಗಂಟೆಗೆ ಮೂರ್ ನಿಮಿಷನ ಓದ್ಬೇಕ್ ತಗ ನೀ ಒ ಎಪ್ಟತೈದು ಎಪ್ಪತೈದು ಯಾಕೆ ಯಟರ ಆರುನೂರು. ಮೂವತ್ತುರೂಪಾಯಿಕೊಡಿ ಲೇ ಕನ್ನಡದವ
ಬಿಟ್ರ ಯಾವ್ದಾರ್ರ ನೆನ್ನೆ ಎರ್ಡ್ ದಿನ ಬಡ್ತಾಡದು ಇನ್ನೊಂದು ಕಾಸ್ ಕಾಸ್ ಇಲ್ಲ ಇವತ್ ಬರ್ತ ಹ್ಮ್.
ಒಂದು ಸಾರಿನೂ ಆತ ನಂಬರು ಕ್ಲೋಸ್ ಮಾಡುದ್ರೆ ಮತ್ತೆ ಸರಿ, ನೋಡು, ಆಧಾರ್, ನಂಬರ್, ಸಿಮ್ ಅಕೀಲಲ್ಲಾ. .. ಹಾಕಿಲ್ಲ, ಓಟಿಪಿ, ಬ್ಯಾಂಡ್ಯಾಟ್ತುಯೇನು. ..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
ಸರಿ, ಫೋನ್ ಮಾಡಿದ್ರ, ಯಾರ್ಗಾದ್ರು ಸರಿ. .. ಏನು ನಾಳೆ ನಾಳಿದ್ದು ಬರುವನಾಳ, ನಾನೇ. .. ಏ, ಇಲ್ಲಾ ಫೋನ್! ನಂಬರ್ ಅವರಿಗೇ, ಗೊತ್ತು. .. ಓಟಿಪಿ, ಬಂದೆ ಇರ್ತಾರಲ್ಲ! ಅವರ ನಂಬರ್ ಮಾತ್ರ ಮಾತಾಡಬೇಕು ಅದು. .. ಸಾಹಿ, ನಾನು, ನಂಬರ್, ಅದೆಲ್ಲಾ, ನ, ನಂಬರ್ ಮಾಡುತ್ಹ್ಯಾಡಿಲ್ಲ. .. ಇದು, ಮಾಡ್ಕೊಂಡ, ಇರ್ತಾನಲ್ಲ ಹಾಕೊಂಡು ಇರ್ತಾನ. .. ಫೋನ್ ನಂಬರ್ ಬೇಕೆಂದರ ಇಲ್ಲಿ. ಇಂದು ಬೇಕು, ಅವರು ಹೋಗ್ತದೆ? ... ಈ ಸಲ ಹಾಕು. ..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
ಬಾ ಓದು ತಕ್ಷಣ ಗೋರಿ, ತಕೊಂಡು, ಬಾರಮ್ಮು. .. ನಾವು ಹೋಗಿದ್ದೆ ಮೊನ್ನೆ ಕಾಲ್ ಆಲ್ ಮಂಡ್ಯ ಬಿಡಲಾ ಅಂತಾನೆ, ಹ್ಮ್, ಮೆನ್ಶನ್ ಬಿಡಪ್ಪ, ಇದೇ, ಮೆನುಷಿನ್. .. ರತ್ನ ಭಾರ ಇಲ್ಲಿ, ಹ್ಮ್ಮ್. ...
ಏ, ಗೇಮ್ ಮಾಡ ಏನ್ ಗೇಮ್. ಅವರೇನು ತಗೊಂಡು ಹೋಗು ಅವರೆಅಂತೇ ..
ಹುಲ್ಲಾ. .. ನಿಮೂನಿಂಬೆ, ತುಂಬದೇ, ಅಲ್ಲ ಕೊಡ್ರಿ. .. ಏ, ಪ್ರವಹ, ಹೇ, ಪವನ್. .. ಬಿಡುವ, ದೊಡ್ಡ, ದಾನ್ಯ, ಹೆಲಿಯಾಕುಳಿ. .
ಅಲ್ಲ. ..
ಹ್ಮ್, ಆಯ್ತು, ಓಕೆ, ನಾನು, ಮಗಳು. .. ಇ, ಹ್ಮ್ಮ್ಹ್ಮ್, ನಿನ್ನ ಊರಿನ ಕರೆಯಾಗಿಲ್ಲ ಮಾಧು. .. ಹಗ್ಗೇನ್ ಆಗಿಲ್ಲ ಬೇರೆ? .. ಮಾತಾಡ್ಬೇಕ, ಪ್ರಭ ಅಂದ್ರಾರ ಡಿಗ್ರಿ ಅವನಾ, ದೊಡುವನೋ, ಯಾವ, ಅವನು, ಮೇಲೆ. ..
ಪುನಃ, ದೊಡ್ಡ, ಭಾಷೆ, ಕಾನಂಗಿ, ಆಯ್ತೇ, ಅವನುಧ್ಹು. ...
ನಾನ ಕಾಲ್ ಮಾಡಿದ ತಕ್ಷಣ, ಇಪ್ಪತ್ ಸಾವಿರ ರೂಪಾಯಿ ಬಂಗಾರ, ಅವನು, ಆನ್ಲೈನ್, ಹೇಳಿದಾನ. . ಮತ್ತೆ, ಧನ್ಯಾ, ಮತ್ತೆ, ಮೆಸೇಜ್, ಅವನುಒಟ್ಟಿಗೆ, ಅಕಿಬಿಡುತನ. ..
ಹ. .. ಅವ್ರ್ ಮಾಡದೇ ಅಂತದ್ದು! ಆ, ನಿಂದು, ಎಸ್, ಎಲ್, ವಿ. ಅಕ್ಕೊಂಡು, ಅವನಿ, ನೋಡು. ನಂದೂ. .. ಹ್ಮ್ಮ್, ಚೆಕ್ ಮಾಡದೇ, ಆಮೇಲೆ, ನಮ್ಮುಗೈ. ..
ಮ್ಯಾನೇಜ್ಮೆಂಟ್, ಮಾಡ ಹೆಂಗ ಗೊತ್ತಂಗ್ರ ಈಗ, ನಿಮ್, ಫಸ್ಟ್, ಜಾಯಿನ್, ಆಕೋಕೆ. .. ನಿನು, ಜಾಯನ್ ಆಗಿಲ, ಈಗ. .. ನನ್ನಂದ, ಒಂದು ನಾಕ ಮಂದಿ ಒಂದಂದು ಎಟು ಮಂದಿ ಹತ್ ಮಂದಿಂದ ಈಗಾ, ನನ್ನಂದು, ಒಂದು ಹ ಮಂದಿ ಬಂದಿ ಅವ್ರಲಿಂದ. ಒಂದು, ಹಾ. .. ಆದು, ನೀನಬೇಗಾಮು, ನಾನು, ಸಾಪಾಧನೆ, ಜಾಸ್ತಿ, ಆಗೋದು. .. ಅವನಿಗೆ, ಎನ್ಯಾದರೂ, ಮಾನೇಜ್ಮೆಂಟ್ಟ್ಟ ಅವ ಆಪ್ಲಿಂಕ್, ಕೊಟ್ಟುಬಿಡುತ್ತಾರೆ, ಅವನಿಗೆ, ಮೆಸೇಜ್, ಪೋನ್, ಏನೂಕಾದರೆ, ಕಂಪನಿ, ಅವರಿಗೆ, ಕಲ್ಷುಬಿಡುತ್ತಾರೆ. .. ಕಂಪನಿಯವರು ನಿಮಗೆ ಒಳಗೆ ಹಾಕುತ್ತಾರೆ, ಏನಾದ್ರು ಪ್ರಾಬ್ಲಮ್ ಆದ್ರೆ ಹಿಂಗೆ, ಹೇಳ್ಬಿಡ್ತಾರೆ, ಮೊನ್ನೆ ಬಿಡುಕನು, ಆಮೇಲೆ. .. ಆಗ್ಲೇ ಏನಾದರೂ ಆಗ್ಬಿಟ್ಟಾನ ಗಾಡಿ. ನಂಬರ್, ಅಕೋಧು, .. ಅವನಿಗಿಂತ, ದೊಡ್ಡ ಇರ್ತಾರಲ್ಲ? ದೊಡ್ಡ ಮ್ಯಾನೇಜರ್, ಅವನಿಗೆ, ಕೊಟ್ಟು ಬಿಡ್ತೀನಿ, ನಾವು ಹಾಕಬಹುದು, ಆ ಕಡೆಯಿಂದ ಈ ಕಡೆ ತಲೆ, ಬಂದು ಬಿಡಬಹುದು. .. ಮನಿ, ಪಡು ಪಡು ಪೊಸವು, ಲೇಧು, ಪೋತವೂ. .. ಆ ಕಂಡು ಹಾಕದು, ಹಾಕದ! ನಗುನಕದ, ಅಣ್ಣ ಯಾಕಡೆ, ಏನೋ, ಓಪನ್, ಅಗಾಧ. .. ಬರಲ, ಅಗಾಧ, ಇದು ಬರುಲಾ, ರೊಕ್ಕ, ಬರಲ್ವಾ. .. ಆ ಬರೀ ಇನ್ನು ಬೇಗ ಅಂತ, ತಕ್ಷಣ ಯಾರಪ್ಪನ, ಕಂಡೇ, ನಾನೇ, ನೋಡಿಲ್ಲ, ಅವನ. .. ನೋಡ್ ಕೇಳು ಮಾರಾಯ ನಂಬರ್ ಸೇವ್ ಮಾಡಿಲ್ಲ ಅವ ಪಕ್ಕ ನೋಡಲು ಬಂಧುಳಾ ನೋಡಿಲ್ಲ ಹವಾ ಅನಾ ರಿಟರ್ನ್. .. ಒಳಿತು ನಿಂತು ಬೇಗ, ಬೇಗ, ಹೋಗ, ಯತೇ. ... ಐನೂರು, ನಲ್ವತಾ, ನಲವತ್ತಂದಳ, ಬಂದವ, ಅದಕೊಂಡು, ನಲ್ಲೂ, ಇದಕ್ಕೆ ಒಂದು, ಹೊಸು, ಹೋಗುತ್ತಿಂದು. ... ನೆಕ್ಸ್ಟ್ ಸರಿ, ಹೈನ್ನೂರು, ರೂಪಾಯಿಗೆ ಬಂದವನೇ, ಮಾತಾಡಿ ಸರ್, ಅಣ್ಣಾಮಲೈ, ಸರ್, ಯಾಕೆ? ಮಾತಾಡಿ, ಒಂದು, ಹತ್ತು ಹದಿನೈದು ಅಂದಿದ್ದರೆ, ಮಾತನಾಡಿರಾಮ್. .. ಮಾತಾಡಿದಕ್ಕೆ ಹೈನೂರು, ರೂಪಾಯಿ ಬಂದಿದೆ ಅದಿಕ್ಕೆ? ...
ದುಡ್ಡು ತಿನ್ನೋರು ಬೆಳಿತಾ, ಬನ್ರೋ, ಇದುರಾಗ ಬನ್ನಿ. ..
ತೋರ್ಸುದಿಲ್ಲ ಬಂದ ಇದು ಓಪನ್ ಆಗೇದ ಕ್ಲಿಯರ್ ಆಗಿಕ್ ಬಂದ ಹೊರಗ ಹೊರ ಬಂದು ಲ್ಲ ನ್ ಬರ ಚೀದಿ ಕಡೆ ಬಂದ್ ಮತ್ತೆ ಪ್ರಸ್ತಿಗೆ ಮಂದ ಕ ಸರಿ ಬೊತ್ತದ ಈಗ ಆಯತ ಅವಾಎನಂದಾ ಅವ ಜೋಕ್ ಮಾಡತ ಬಾಸ್ಗೆ ಅತ್ತಪೇಲಿ ಹೋಗಲ್ಲ ಹಾ ಬರ ಬೇರೆ ಇವನಾನ ಮಾತಾ
ಹಾ ನಿಮ್ ಕಡೆ ಏನ್ ಅನಕೋಂಡೇ ಹಾ ನಾವ್ ಅಚ್ ಮಾಡಕ್ ಬಂದ್ ನೋಡಿ ಎ ಗತ್ಕೊಂಡ ನೋ ಅದ್ರ ತಿಲ್ಲ ಹಣ ಬರ್ತವೆ ಆತಿಂದ ಅಥವಾ ಮಾತಾಡ್ತ ಹ ಆ ಕಡೆಯಿಂದ ಬರ್ತ ನಮ ಇ ಹತ್ತಿ, ತೊಗರಿ
ನೀಯ ನೀವು ಅ್ರ ಬಿತ್ತ ಅ ಕಡೆಲ್ಲ ನಾವು ಪಾಣಂದಿ ಬರ್ತ್ತಪ್ಪಾ ಇಲ್ಲ ಎಂಬ ಹೆಂಗ ಮಾತಾಡ್ತಾವ ಏನೋ ಮಾತಾಡ್ಬೇಕೊಡ್ತ ನೀವ ಉತ್ತುತ್ ಮಾಡಕೊತಂದ್ರ ಉತುತ್ ಮಾತಾಡತಾನವಾ ಮಾತಾಡ್ ಪ್ರದಿಪ್ ಕೂಡ ಒಂದಿನನ ನಿಂತ ಬಸಿ ಮಾತಾಡಿಲ್ ಬರ್ತದ ನೂರ್ ಕಾಲ ಮೂವ
ಅದಕ್ಕೆೇ ಮಾಡನ್ ಅಂದ್ರ ದಿನ ಕೈದ ಇದೆ ಬರ ಐದ್ ನಿನ್ನ ಗುಡ ಮಾತ್ಯಾಡ ಐದು ಇವ್ರು ಕೂಡ ಮತ್ತ ಐದು ಬ್ಯಾರೆ ರ್ ಕೂಡ ಮಾಡ
ಕೂಡ ಮಾಡ ಎ ಮೇರೆ ಗಡ ಮಾಡ ನಡ್ತಂದೆ ದ್ರೂ ಒಂದ ಆಯ್ತ
ನಿಮಿಷ ಮಾತಾಡ್ಬೇಕು ಎಲ್ಲರ ಹತ್ ನಿಮಷ ಕಟ್ ಮಾಡಿ ನಾನು ಬ ಹನ್ನೆರಡು ನಿಮಿಷ ಕಂಡುಹಿಡಿದಿದ್ದೇನೆ ಅ ಅಮ್ದ ಎಾರ ಕಂಗಡಿದ
ಏಳ್ನೂರ ಮೂವತ್ತು ಇ ಚನ್ನ ದಸ ಹತ್ತೊಂಬತ್ತು ನಿಮಿಷರ ಇವ್ ನಮ್ಮ್ ಮಾತಾರ ಪಾತ ಎಂದ ಮೂರ್ ಬಂದಂದ ಮೂರ್ ಬಂದ
ಕೇಳ ಎತ್ತಿನಿಂದ
ಬಿಟ್ಟದ ಅದನ್ಯಾಗಿ ಟಾ ತ ಮಾಡ ಆ ಮಾಡತಲ್ಲ ಅದುಬ ಹಲೋ
ಅತ್ತೇ ನಡಂ ಅ ಹತ್ತು ನಿಮಿಷ ಹ ನೋ
ಹತ್ತ ನಿಮಷ ಮತ ಬಂದಲ್ಲ ನಾನು ಸ್ವಲ್ಪ
ಆರ್ನೂರ ನಲ್ವತ್ ರೂಪಾಯಿ ಬಂದವ.
ಪೆಂಡಿಂಗ್ ಮೂರ್ ಬಿದ್ದವಾ ಅವ್ದೊಂದು ಅವರ ತಮ್ಮಂದು ಒಂದು. ಹಾ ಬಂದ ಬಂದ ಮಷ ಸಾವಿರ ಸಾವಿರ ವರ್ಕಂದ್ರೆ ಒಂದ
ಯಾರಿಗಿ ಅವನಿಗ್ಯಾ.
ಅವನಿಗಿ ಬಿದ್ದಿಲ್ಲಾನ. ಹಾ ಯಾಕಂತರು
ಇಲ್ಲ. ಗಾಡಿಇಲ್ಲ್ ಏನ್ ಯಾವ್ದು.
ನೀ ಇಲ್ಲ ಗೊತ್ತಲ್ಲ ಲೆ ಇಲ್ಲ ಇಲ್ಲ ಗೊತ್ತಿಲ್ಲ ನೀನ ಅಲ್ಲ್ಯಾ ಹ್ಮ್ ನಾ ಏನ್ ನಂಬಲ್ಪ ಅನ್ನ ಬಿರ್ಯಾಣುವು ಅಟ್ಟ ರೊಕ್ಕ ಬಿದ್ದವು ಒಂದ ರೂಪಾಯಿನ ಉಸ್ಬೇಕಾಲ
ಪ ಬಾ ಫುಲ್ ಬಾಟ್ ಅ ಬ್ಯಾ ತಂದರ ನಾನ ಬ್ಯಾ ಬ ಅ
ಡಬಲ್ ಪಕೀಟದ ಚಂದಿಲ್ಲ. ರಾಜ್ಯ ನಾ ಬಲ್ಲಿ. ಮನ್ಯಾಗನ ನೋಡ ನಿನ್ನೀ ತೊಂದನ ಇವತ್ತ ಒಂದ್ ಹೇಳ ನನ್ಗ. ಒತ್ತರ ಹೋಗಿನಿ ಬಟ್ಟೆನಿ ರಕ್ಕ ಕೊಟ್ಟು ಬಂದೀನಿ ಕೊಟ್ಟ ಬನಿ ತರೋಗ್ಬ ಅಂತ ತೊಂಬ್ರಪ್ಪನ ಭೀಮಾನ ಕೆಲಸ ಇತ್ತ ಹೋಗಿನಿ ಹೋದು ಬಿರ್ಯಾನಿ ತಿನಾಕ ಅಂತ ಇವಾ ನಾನು ಮೂರುವರಿಗಿಲ್ಲ ಹೋಗಿವಿ ಫೋನ್ ಹಚ್ಚಿದ್ನ ಆನಂದ್. ಶೇಕನ್ನಲ್ಲೋ ಅವನ್ ನಂಬರ್ ಕೊಡ ಅಂದ.
ಬೇರೆ ವಾಟ್ಸಪಿಗ್ ಹಾಕ್ಬಿಟ್ಟ ಹೋಗ್ ಅಂದೆ ವಾಟ್ಸಾಪ್ಪಿಗೆ ಶಾಪರ ಹೋಗ್ಯಾನ್ ಅಂತ ಬರಲ್ಲ ಬೀರ ಅಂದ. ಮನ್ನಿ ಬಿಟ್ಟನಲ್ಲ ನಿನ್ ಹೋಗ್ಯನ ನಿನ್ನೇ ಬತ ಮನವಲಿ ಬಟ್ ಎಂತದೋ ಅಣ್ಣಾ ನಿನ್ನೆ ಚಾ ಮಾಡ್ಕೊಂಡಿ ಕಟ್ಟಿಮ್ಯಾಲೆ. ಲ್ಲ ನೋಡಿಲ್ಲ ಅವ ತೋರ್ಪ್ಪಾ. ಅಲ್ಲಶವರನಾಗಂಗ ಇಲ್ಲದ. ಇನ್ಟಾಗ್ರಾಮ ಹಿಂಗ ಸೇರ್ ಕೊಡ ಹಿಂಗ ಇನ್ಸ್ಟಾಗ್ರಾಮಾ ದಾಗ್ ಹೆಂಗ ಬಂದ ಗೊತ್ತಾನ. ಬ ಬ ಮೂರ್ ಪಟಿ ಒಂಥರಾ ಸ್ಟೈಲ್ ಮ್ಯಾಲ್ ಬಂದಾವ ಪ್ಯಾಂಟ್ ನೋಡಿದ ನೋಡಿ ನೋಡಿದಿಲ ಇದ ಅಂತ ಗೊತ್ತ. ಬಿರ್ಯಾ ತಂದಣ ಪಟ್ಟಿ ಪಟ್ಟಿ ಪಟ್ಟಿ ಮೂರಿಂಗ ತಾನ ಹ.